ಎದ್ದಿ ರೇನಪ್ಪ ಹಲೋ. ನಾಷ್ಟ ಹಾ ಹಾ ಹಾ ಕೇಳತ. ಮಳಿಗಿಳಿ ನಾವನು ಆಗ್ಯದಪ್ಪ. ಸಮೀರ್ ಇಡ್ಲಿ ತಂದಿದ ಮುಂಜಾನೆ. ಅ ಏನ್ ಇಡ್ಲಿ ಗಿಡ್ಲಿ ತಿಂದಿವವಿ ಅವನು ಇಡ್ಲಿ. ಶಿಸ್ತ ಆಗ್ಯದ ಮುಂಜಾನೆ ಅವ. ಸಮೀರ ಸ್ವಲ್ಪ ಮುಂಜಾನೆ ಅವ್ರ ಮನೆ ಪೇರೆಂಟ್ಸ್ ಬಂದಿರು. ಸ್ವಲ್ಪ ಇದು ನಾಶ್ಟಾ ಆಗ ನಾಷ್ಟಾ ಮಾಡ ಅಂತ ಹೇಳಂತ ಅದು ಮತ್ತ ನಾಷ್ಟ ತಗೊಂಡು ಪಾರ್ಸಲ್ ತಗೊಂಡು ರೂಮ ಬಂದಿದ್ದ ಇಬ್ರುರ ನಾಷ್ಟ ಗಿಷ್ಟಾ ಮಾಡೋದ ಶಿಸ್ತನಾಗಿ
ಹ್ಮ್ ಅಂದ್ರ ಊಟಗಿಟ್ಟ ಎಲ್ಲಾ ಕರೆಕ್ಟ್ ಆತ್ರಿ
ಹ್ಮ್ ಆಗ್ತದ ಅದೇ ಸಿ ಇಟಿ ಅದೇ ಓದ್ಬೇಕು ಬುಕ್ ತಂದ ನಿನ್ನೆ ಸಿಟಿ. ಬುಕ್ ಇತೇ ಕುಂತತ್ ಮುಂಜಾನೆದ್ದು ಓದಲತನ. ನಾಲ್ಕು ಗಂಟೆಗೆ ಎದ್ದ ನಾ. ಹಾ ನಾಕ ಗಂಟೆಗೆದ ನಾಕ್ ಗಂಟೆಯದ್ದು. ಏನ್ ಮುಖೈಕತ ತೊಗೊಂಡು ಪ್ರಶ್ ಆಗಿ ನಮಾಜ್ ಹೋಗಿ ಬಂದನ ನಮಾಜ್ ಕೈ ಹೋಗಿ ಬಂದ ಬುಕ್ ತೊಂಡು ಓದಕೋದ್ ಕುಂತ್ ಬಿಟ್ಟಾನನ. ಜಿಮ್ಮಿ ಜಿಮ್ಮಿ ಜಿಮ್ಮಿಗೆಚ್ಚನಪ್ಪ ನಿನ್ನೆ. ಜಿಮ್ಮಿಗ ಹಚ್ ನ. ಸಾಯಂಕಾಲ ಜಿಮ್ ಅದ ಅಲ್ಲಿ ಡಿಗ್ರಿ ಕಾಲೇಜ್ ಕಡೆಗೆ. ಅಲ್ಲ ಎಲ್ಲಾ ಕ್ಲೈಮೇಟ್ ಚೆನ್ನಾಗ ಅದ ನ್ ಆಗಡೆ ಸಾಯಂಕಾಲ ವಾಕಿಂಗ್ ಹೋಗಿ. ಜಿಮ್ಮಿಗೆ ಹೋಗಿ ಹೊಂಟಾನ ಶಿಸ್ತಾಗೆನ್
ಅದೇ ವಾಕಿಂಗ್ ಅದ ಮಾಡಿದ ಆಯ್ತು ಅದೊಂದು ಮಾಡಿದ್ರೆ ಫಿಸಿಕಲ್ ಒಂದು ಆ್ತ ಅಂದ್ರೆ ಆಯ್ತು ನೋಡ್.
ಫಿಸಿಕಲ್ ಪಿಟ್ನೆಸ್ ಕರೆಕ್ಟ್ ಆಗತ್ತಪ್ಪ. ತಂದ್ರೆ ಆಯ್ತು ಸ್ವಲ್ಪ ಇ ಫಾಸ್ಟ್ ಫುಡ್ ಅ್ರ ತಿನ್ಬಾರ್ದು.
ಹ್ಮ್ ಅ ಅದ್ರಲಿಂದ್ರೆ ಮೇನ್ ಆಗದ. ಫಾಸ್ಟ್ ಫುಡ್ಲಂದ ಏನತ್ರ ಫ್ಯಾಟ್ ಬೆಳೀತೇನ್ರ ಅವ ಫ್ಯಾಟ್ ಜಲ್ದಿ ಬೆಳೀತರ ಅದಕ್.
ಐಲ್ ಕಂಟಂ ಅನ್ನು ಸ್ವಲ್ಪ ಜಾಸ್ತಿ ತಿಂತಾನ ಸ್ವಲ್ಪ ಫಾಸ್ಟ್ ಫುಡ್ ಜಾಸ್ತಿ ತಿಂತಾನ ಅದಕ್ ಬೋಜ್ ಎನ ಮಾಡ್ಬಿದ ಬತ್ ಬಲ್ತು ಬಿುಟ್ಟದ.
ಅದೇ ಈಗ ಜರ ಎಳಿಯ ಎಳಿಬೇಕಂದ್ರ ಲೇಟ್ ಆತ್ ಆತ್ರ ಅದೆಲ್ಲಾ ಆದ್ರ ಜರ ಲೇಟ್ ಸ ನಡತತ್ರಿ ಅದಕ ಏನಾಗಲ್ಲ ಈಗ್ಲಿಂದ ಮಾಡಕಂತ ಹೋಗ್ರಿ ಸನಿಪ ಬಂದ್ತಂದ್ರೆ ಆಗದಲ್ರರಿ.
ಹಾಗಾದ್ರೆ ವರ್ಕೌಟ್ ಮಾಡ್ಬೇಕ್ ಮೇನ್ ದಬಾಷೆ ವರ್ಕೌಟ ಸ್ವಲ್ಪ ಊಟ ಸ್ವಲ್ಪ್ ಲಿಮಿಡ್ದಲ್ಲಿ ಮಾಡ್ಬೇಕು ಸ್ವಲ್ಪ ವಿಟಾಮಿನ್ ಫುಡ್ ತಿನ್ಬೇಕು ಅಷ್ಟೇ.
ವಿಟಮಿನ್ ಮಸಲ್ ಬಿಲ್ಡ ಕ್ಯೂತೋಬೇಕ್ರಿ ಮತ್ತ
ಹ್ಮ ಏನ ಆದ್ರ ಒಂದ ಲೆಕ್ಕಕ್ ಬಂದನೆನ
ಹ ಹ್ಮ್ ಈಗ ಈಗ್ಲಿಂದೆ ಮಾಡ್ಕೊಂತ್ರ ಬರ್ ತೋರದು.
ಹ್ಮ್ ಹ್ಮ್ ಅದಕ್ಕೆ ಅವ್ರ ತಮ್ಮನ್ನ ಮೊನ್ನೆ ಸೈನ್ಸ್ ಮಾಡ್ಸ್ಯಾರ ಅಲ್ಲೇ ಎನ್ ನ್ದಾಗ ಬಟ್ ಏನ ಏನ್ ಮಾಡ್ತಾನ ಏನಿಲ್ಲ ಬಟ್ ಅಚ್ಚಾರ ಅಚ್ಚಾರ ಮಾತ್ರ ಓದ್ಲಾತಾನ ಅಂತ.
ಇಲ್ಲ ಓದ್ತಾನ ಏನಂತಾರ ಫೋನ್ ಹಚ್ಚ ಕೊಡ್ತಾನಿಲ್ರಿ ವಾರದಾಗ ಒಂದ್ಸತಿ ಹಚ್ತಾನಿಲ್ರಿ.
ದತರ. ಮೊದಲಿನಂಗಿಲ್ಲ ಸ್ವಪ ರೆಸ್ಟಿಂಕ್ಷನ್ ಅವಾಗೇನಾಯ್ತ ಯಾವಾಗಾರ ಪೇರೆಂಟ್ಸ್ತ ಹಚ್ತಾರ ಅಂದ್ರ ಕೊಡ್ತಾದ್ರ ಅಂತ ಇವಾಗೆಲ್ಲ ಏಳ್ ಗಂಟೆ ನಂತರ ನೇ ಏಳ್ ಗಂಟೆ ನಂತರ ಹ್ಮ ಹ್ಮ್ ಅದೇ ಅವಾಗ ಏನಿತ್ತ ಪೇರೆಂಟ್ಸ್ ಏನೋ ಎಮರ್ಜನ್ಸಿ ಹಿಂಗ್ ಕಾಲ್ ಮಾಡಿ ನಮ್ಮಗನ ಜೊತೆ ಮಾತಾಡ್ತಿನಂದ್ರ ಕೊಡ್ತದ್ರ ಇವಾಗ ಎಮರ್ಜೆನ್ಸಿ ಇಲ್ಲ ಏನಿಲ್ಲ ಏಳ್ ಗಂಟೆ ನಂತರ ನೇ ಎ
ಏ ಹಂಗಿತ್ತ ಬಾಳೊಜ್ಜತ್ರಿ ಮಾತಾಡ್ಬೇಕ್ರೀ ಅದೆಲ್ಲಾ ಕೊಡ್ತಾರ ಮಾತಾಡಕ.
ಅದೇ ಈಖ ಏನಾರ ಎಮರ್ಜೆನ್ಸಿ ಹಂಗ ಇತ್ತಪ್ಪ ಅಂದ್ರೆ ಅವ್ರೇ ಕಾಲ್ ಮಾಡ್ತಾರಂತ. ಅಂತ ಹಿಂಗಂತ ಅಂದ ಸಾಮ್ಯರ ಬಟ್ ಒಂದಂತ ಚೆನ್ನಾಗಿ ಅದೇ ಸಪ್ ಸಪ್
ಅದಕ್ಕೆ ಇವರ್ಲಿಂದ ಹ್ಮ ಈ ಹೊಸ ಹೊಸ ಹುಡುರ್ತಾರ ಅಲ್ಲಿ ಬಿುಟ್ಟು ಹೋದ್ರ ಸಾನ್ ಕಾಲೇಜ್ ಬಾಳ ಇದಾದ ಅಲ್ಲಿ ಹೊಸ ಹೊಸ ಹುಡುಗರ್ತಾರ ಅಲ್ಲಿ ಚೆನ್ನಾಗಿ ಹೋಗಿರ ಅಂದ್ರೆ ಹೆಂಗ ಇರ್ತಾರು
ಇರೋದಲ್ಲ ಅರ್ದಾಗ ಫುಡ್ ಅದು ಸೆಟ್ ಆಗದಿಲ್ಲ.
ಅದ್ಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಜರ ಇದು ಮಾಡಕ್ಕೊಳ್ಬೇಕ್ರ ಆಮೇಲೆ ಹುಡುಗುರು ರೂಢಿ ಬಿರ್ತಾರವು.
ಅದ ಸ್ವಲ್ಪ ಫಸ್ಟ್ ಫ್ರೀಡಮ್ ಇತ್ತಪ್ಪ ಅಂದ್ರ ಹಿಂದಗಡೆಗೆ ಅಡ್ಜಸ್ಟ್ ಆಗ್ ಮನ್ಷ್ಯರ ಮನ್ಷ್ ಹ್ಮ ಯಾಕ ವಾತಾವರಣ ಕ್ಲೈಮೇಟ್ ಅಲ್ಲಿ ಜನ ಸೆಟ್ ಆಗ್ಬೇಕು ಚೆಂದ ಆಗ್ತದ.
ಹ್ಮ್ ಅದಕ್ಕೆ ಈಗ ಸ್ವಲ್ಪ ಸ್ಟಾರ್ಟಿಂಗ್ ಫೋನ್ ಗೀನ್ ಕೊಡ್ಬಾಡ್ ಎಲ್ಲ ಮಾಡಬೇಕೀ ಆಮೇಲೆ ಏನ ಮಾಡಿದ್ರು ನಡೀತ್ರಿ.
ಹ್ಮ್ ಅದೇ.
ಮತ್ ಹೋಗದ್ ಬರದ ಹೋಗಿರೇನ್ರೀ ಒನ್ಸತ್ತನ್ ಬೆಟ್ಟಿ ಆಗಾಕ
ಏ ಮೊನ್ನೆ ಹೋಗಿದ್ರಪ್ಪ ಅಪ್ಪ ಅವ್ರಪ್ಪ ಅವರು ಕಾಕಾ ಅಪ್ಪ ಅದು ಹೋಗಿದ್ ಹೋಗಿ ಭೇಟಿ ಆಗಿಕಾಷ್ ಬಂದಾರ. ಏ ಫಸ್ಟೀಗ ಶುರು ಶುರು ಸ್ವಲ್ಪ ಏನ್ ಪ್ರಾಬ್ಲಮ್ ಆಗ್ತದ್ ಮತ್
ಹ್ಮ್ ಎಲ್ಲ ನಾವ ಎಲ್ಲಾ ಮಾಡ್ತಾರ ಹುಡ್ಗೂರು ಮತ್ತ ಅಂದ್ರನ ಈಗ ಈ ಕೇಳಿಲ್ಲಾಂದ್ರ ಹಂಗೆ ಮಾಡ್ತಾರ ಅಲ್ಲಿ. ಟೈಟ್ ಮಾಡಿದ್ನಲ್ಲ ಈಗ ಈಗಲಿಂದ ಹುಟ್ಟಕಟ್ಟ ಮಾಡಿರ ಒಂದ್ ವರ್ಷದಾಗ ಮತ್ ರೂಡಿ ಬೀಳ್ತಾರ ಅವ್ರಿಗೆ.
ಅದ ಮೂರ್ ನಾಕ್ ತಿಂಗಳು ಒಂದ್ ನಾಕ್ ತಿಂಗ್ಳ ಆಯ್ತಂದ್ರ ರೂಮೆಂಟ್ ಅದು ಪರಿಚಯ ಆಗ್ತರ ಕ್ಲೈಮೇಟ್ ಆಗ್ತದಾ ಹಾ
ಆಮೇಲೆ ರೂಢಿ ಬಿದ್ದ ಹೋತ್ತರ ದಿನ ಅವ್ರೇ ಜರ ಮುಂಜೆಲ್ ಎದ್ದಳಕ ಬ್ಯಾಸರ ಬರ್ತರಲ್ಲಿ ಏನ್ ಮಾಡ
ಅನಿವಾರ್ಯ ಮನೆ ಬಿಟ್ಟು ಹೋಗ್ಯದ್ ಬಳಕ ಏನು ಹೋಗೇ ಬೇಕಾಗ್ತಲ್ಲ ಹೋಗ್ಬೇಕು ಅನಿವಾರ್ಯ ಓದೇಬೇಕಾಗ್ತದ ಓದ್ಲಿಲ್ಲಪ್ಪ ಅಂದ್ರ ನಡೆದಿಲ್ಲ್ ಯಾ ಅಂದ್ರ ಜೀವನದಾಗ ಏನಾದ್ರು ಮಾಡ್ ಸಾಧಿಸ್ಬೇಕಪ್ಪಾ ಅಂತಂದ್ರ ಓದೇಬೇಕಾಗ್ತದ್ ಹೋಗಲ್ಲಿ.
ಓದ್ಬೇಕಂತ್ರ ಈಗ್ಲೇ ಈಗ್ ಹೋದ್ರ
ಹಾ ಮತ್ತೆ ಈಗ ಈಗ್ಲನ್ ಚಂದ ಹಾರ್ಡ್ ವರ್ಕ್ ಮಾಡಿದ್ರೆ ಮುಂದ್ ಲೈಫ್ ಎಲ್ಲ ಸೆಟ್ಲ್ ಆಗ್ತಾರ ಮತ್ತೆ ಮುಂದೆ ಅವ ಅವರೇ ಲೈಫ್ ಚೊಲೋ ಇರ್ತದ ಏನ್ ಅನುಕೂಲ ಆಗ್ತವ ಆಶಿ ದಾವೂದ್ ಬಂದರು ನಿನ್ನೆ ಅವ್ರ ತಮ್ಮನ ಅದೇ ಅವ್ರಪ್ಪ ಪ್ಪ ಬೈದಾರ ಅಂತ ನಿನ್ನೆ ಆಶಿಪ ಆಶಿಪ. ಆವ ಅಡಗೇರಿ ಅವ್ರ ತಮ್ಮಂದ ಮುಗ್ದದಲ್ಲ ಅದ ಅವ ಏನೋ ನಾ ಅದು ಮಾಡ್ತೀಿ ಇದು ಮಾಡ್ತೀಿ ಅಂದ್ರ ಅಂತಓದಂಗಿದ್ರ ಓ್ ದಲಲ್್ ಬಿಟ್ ಬಿಡು ಬೇರೆ ಕೆಲ. ಇ ಇಲ್ಲ ಎಲ್ಲಾರ ಕೆರೆಕಂದಾಗ ಅಂಗಡ. ತಿನಂದನದ ಅಂತಅವ್ರಪ್ಪಾ.
ಹ್ಮ.
ಅದೇ ಮೊನೆ ಮತ್ ಸೈನ್ಸ್ ಅದು ಮುಗಸಿದ್ನಲ್ಲ ಸೈನ್ಸ್ ಮುಗ ಅದು ಸ್ವಲ್ಪ ಮನ್ಯಾಗಾದ್ ಹೇಳ್ಯಾರ ಮತ್ ಚೆಾಗ್ ಹಓದ. ಾ ಏ ಏ ಯಾಕ ಹೆಂಗ್ ಮಾಡ್ತ ಅಂತ ಹೇಳಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವನು ಓದಿಲ್ಲಪ. ಓಡ್ತ ಸುಮ್ನೆ ಇವರು ದ್ತ ಅ ಹಿಂಗಗೆ ತಿಳ್ಕೊಂಡಾರ ಓದಿಲ್ಲಲ್ಲ ಪರ್ಸೆಟೇಜ್ ಆಗಿಲ್ಲಲ್ಲ.
ಮತ್ತತ್ ಹುಡುೂರ್ಲ್ಲಿ ಬಿಟ್ಟ್ಮೇಲ್ಲ ನೋಡ್ರಿ ಎರಡು ಎರಡು ಲಕ್ಷ ಮೂರ್ ಲಕ್ಷ ಕೊಟ್ಟು ಹಓದಕ್ ಹುಡುಗೂರ್ ಬಿಡ್ತಾರ. ಅಲ್ಲಿ ಹೋಗಿ ಮತ್ತತ್ ಏನ್ ಆನ್ಲಿಲ್ಲ ಅಂದ್ರ ಯಾರಿಗಾದ್ರೂ ಸಾಲ ಮಾಡಿ ಅಲ್ಲಿ ಮಾಡಿದ. ತಂದೆ ತಾಯಿಗೆ ಶಿಟ್ ಬರದ ರೀ ಮತ್ತ.
ಅದೇ ಅವ ಅವ್ರಪ್ಪ ಅಂದನ ಅಂತ ನೀವು್ ಓದ್ಲಿಲ್ಲ ಬರ್ಲಿಲ್ಲ ಬಿಟ್ಟ ಬಿಡಪ್ಪ ಅದೇ ಮುಂದ ಅದೇ. ನೀಟ್ ಕೋಚಿಂಗ್ ಹೋಗಾಂದರ್ ಅವ ಸ್ಪಲ್ಪ ದಿಮಾಕ್ ಮಾದ್ಯನ್ ಮೊಬೈಲ್ ಕೊಡ್ಸೋ ಗಾ ಕೊಡ್ಸೋ ಹೆಂಗಂತ ಹೇಳಿ ನೀಗೇನು ಅಲ್.
ಹಾ ಓದಕ್ ಈ ಹಓದ್ ಈಗ ನೋಡ್ರಿ ಯಾವ್ದನೊಂದ್ ಮುಂದ. ಕೋರ್ಸ್ ಮಾಡಿದ್ರ ಮನೆ ತಂಗೈತೆ ಅವ್ರು ಕೊಡಸೆ ಕೊಡ್ಸರ್ ಯಾವ್ದ್ ಕೋರ್ ಮಾಡಲಾರಂಗ. ನೋಡ್ಲಾರ್ದ ಗಾಡಿ ಕೊಡ್ಸ ಕೊಡ್ಸಂದ್ರೆ ಇದತ್ಕೊಂಡೇವನ ಅಲ್ಲಿ ಮೇರೆ.
ಅದಾಗ ಅವ್ರ್ದು ಆಸ್ತಿನೂ ಇಲ್ಲ ಏನಿಲ್ಲ ಮೆಡ.
ಏನೆಲ್ಲ ಮೊದಲ ಸ ಸಾಲ ಸಾಲ ಸಾಲ ಸಾಲ ಇರ್ತದ ಅಂತದ್ರಾಗ. ಹಂಗಿತ್ತಂಗಲ್ಲಾ ಒಡುೂರಿ ಕಳಬೇಕಕರೆ. ಮೊದ್ಲೆೇ ಓದ್ತಾರಲ್ಲ ಅಂತೇಳಿ ಓದಿ ಸುಮ್ಮ್ನೆ ಈಗ
ಓದ್ತೀನಂತ ಹೋಗೇನಂತ.
ಎಷ್ಟು ಒಂದ್ರ ನೀಟ್ ಮಾರ್ಕ್ಸ್ ನೀ ಎಕ್ಸಾಮ್ ಬರದ ಇರ್ಬೇಕಲ್.
ಬರದಾನ ಅದೇ ಮೂ ವ ಈ ಸಲ ಬರ್ದನ ಈ ಸಲ ಬರ್ದನ ತ್ರೀ ಹಂಡ್ರೆಡ್ ಪ್ಲಸ್. ಅಷ್ಟೆ ಏನ್ನು್ದೋ. ಟೂ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಏನ್ ಅವ ಅವ ಏನ್ ಮಾಡೇನಾ ಬರೇ ಏನ್ ಸುಮ್ ಬೇಸಿಕ್. ದೇನ ಹಾರ್ಡ್ ವರ್ಕ್ ಮಾಡ.
ಎರನೂರ್ ಮುನ್ನೂರ ಅಂದ್ರ ಎಲ್ಲಾರ ಬಿ ಎಚ್ ಬರ್ವ್ರರು ಹೇಳಕ್ ಬರಲ್ರಿ ಲಾಸ್ಟ್ ಲಾಸ್ಟಗ ನಿನ್ ಮಾಡ ಡೇಟ್ ಮಾಡ ಅಂತ ಹೇಳ.
ಅವ್ರಪ್ಪ ಈಗ ಅಲ್ಲಿ ಆಲ್ರೆಡಿ ಮುಗಿದ. ಅವ್ರ ಅವ್ರಪ್ಪ ಬೇಡ ಅಂತನಂತೆನ ವರ್ಷ ಯಾಕ ಎರಡ್ ವರ್ಷ ಹೋಗಲ್ಲ ಯಾಕ ನಾ ಸಾಲ ಮಾಡ ಚಿಂತಿಲ್ಲಾ. ಕತ್ು ಓದು. ಕುಕೊಂಡಂತ ಹೋದಿ ಲೈಫ್ ಅಲ್ಲಿ ಸೆಟ್ಲ್ ಆಗು ಇ ಏನ್ ಬ್ಯಾಡ್ ಅಂತ ಹೇಳಂತಂದನ ಅಂತ ಅದೇ ನಿನ್ನ ಆಶ. ಬಂದದ ಹೆಂಗಂತ. ಸರ ಆಳ್ಗಸ್ ಹೋಗ್ರಿ ಒಂದಏನ ಅಂತ ಅಂತ ಅಂದ ಬಸ್ ನಿಮ್ ತಮ್ಮ ಕೇಳಪ್ಪಾ ಏನು ಹೋಗ
ಹಾ ಅಲ್ಲಿ ಮತ್ತ ಅಲ್ಲಿ ಇದ್ರಕಂತ ಇಟ್ಟಿರ್ತ್ ನ ಸಾಯನ್ ಪಾಡ್ರಿ ಅಲ್ಲಿ.
ಅದೇ ಟೈಟ್ ಆದ ಉಳ್ಕೋಬೇಕಮ್ಮಲ್ಲಿ. ಮತ್ತ ಹಿಂದಗಡೆ ಒಂದು ಒಂದು ಸಮಸ್ಯೆ ಆಯ್ತಂದ್ರ ದಿನಕಾಲ ಸೂಕ್ಷ್ಮ. ಇದಾವ ಜಾಸ್ತಿ ಪ್ರೆಷರ್ ಅದ
ಅಲ್ಲಿ ಇದ್ರಕ ಅಲ್ಲಿ ಇದರ್ಕಂತೈಟ್ ಇರ್ತರು ಅದ್ಕ್ಕೆ ಬುರಾಟೈಮಗೆ ನೋಡಿ ಎಲ್ಲ ನೋಡ್ಕೊಂಡು ಅಲ್ಲಿ ಮತ್ತ ಊಟ ಆಿಟ್ಟ ಬಿಲ್ಡಿಂಗ್ ಹಬ್ಬದ ಬಿಲ್ಡಿಂಗ್ಬ್ಬ ಬಾಳ ದಡ್ಡ ದೊಡ್ಡ ಅವ್ ಹಳ ಮೂಡ್ ಬಿದ್ರದಾಗ ಅಲ್ಲಿ ಎಷ್ಟೊಮ್ಮತ್ ಐವತ್ ಬ್ಯಾಚ್ ನಾವ್ರಿ ಅಲ್ಲಿ ಹೋಗಿದ್ಮೇಲೆ ಮತ್ತ ಒಂದೊಂದ ಸೀರಿಯಸ್ನೆಸ್ ತೋತಾರ ಸೀರಿಯಸ್ನೆಸ್ ತಗೊಲ್ಲ ನೀ ಇವನ ಓದಿ ಇನ ಇಲ್ಲಿ ಶಾಯದಾಗ ಹೆಂಗ ಅಂದ್ರೀ ನಾವು ಚಲೋ ಓದಿದಿವವಿ ಚಲೋ ಮಾಡಿದಂದ ಮುಂದಿನ ಕ್ಲಸ್ ಹಾತ ಅಲ್ಲಿ ಮುಂದಿನ ಕ್ಾಸ್ ಏನ್ ಹಾದಲ್ರಿ ಯಾ ಕ್ಲಸ್ಗ ಇ ಅೇ ಕ್ಲಸ್ ಎಷ್ಟರ್ೋ ಎಷ್ಟರ್ ಬಿ ಕಡಿಮ ಹೋದು ಜಾಸ್ತಿ ಹೋದು ಫಸ್ಟ್ದಾಗಿ ಫಸ್ಟ್ದಾಗಿ ಹೆಂಗಿರ್ತ ಹಂಗ್ಯರ್
ಹ ಅದು ಅದು ಆ ಟೈಪ್ ಆಗಲ್ಪ ಹಿಂಗ ಅನ್ನದು ಅವರು ರಿಲೇಟಿವ್ಾಗ ಒಬಾರು ಯಾರೇನೋ ಅವ್ರ ಮಾವ ಒಬ್ಬವ ಅವ್ರ ಇಲ್ಲ ಒಬ್ರು ಲೇಡಿಸ್ ಇಬ್ಬರು ಎಂ ಬಿ ಎಸ್ ಮುಗಸ್ಯಾರ್ ಅಂತ ಅವ್ರ ಏನ ಅಂತಾರ ಅಂತ ಬಿ ಎಂ ಎಸ್
ಅವ್ರಿಗ ಕಂಪೇರ್ ಮಾಡಕ ಹೊಗಬೇಡ ಅವರು ಇವ್ರ ಕಂಪೇರ್ ಮಾಡಿದ್ರೆ ಅವ್ರರು ಮೊದಲ ಅವ್ರರು ಹಾಗಿರ್ತರಿ ಮೊದಲ ಅವ್ರದ ಏನ ಒಂದು ಕಾಂಪಿಟೇಷನ್ ಕಡಿಮೆ ಇರ್ತ ತ್ತ ಏನೋ ಒಂದ ಆಗಿರ್ತಿ ಈಗ ಹೆಂಗಂದ್ರ ಕಾಂಪಿಟೇಷನ್ ಹತ್ತ
ಅವರು ಹೆಂಗಂತಾರಂತ ನಿಂದೆನ ಇನ್ ಈಗ ಮನುಷ್ಯ ಫ್ರೆಶ್ ಇದಿ ಕುಂತು ಓದು ವರ್ಷ ಎರಡು ವರ್ಷ ವರ್ಷ ಆಗ್ಲಿಲ್ಲಪ್ಪಾ ಅಂತಂದ್ರೆ ಅವಾಗ ಏನಾರ ಮಾಡಾಡಿ ಈಗ ಒಂದೇ ಸಲ ಸಡನ್ಲಿ ಅವ ಅವ್ರನು ಮೂರ್ ವರ್ಷ ಕುಂತ ಮಾಡ್ಕೊಂಡ್ರ ಅಂತ ಮೂರ್ ವರ್ಷ ಕುಂತ ನಾವುನು ಮಾಡ್ಕೊಂಡಿದ್ದೇವ ಅಂತಿ ಹೆಂಗಂತಾರ ಅಂತ ಅದ ಅವ ಅವ್ರಪ್ಪ ಏನಂದ್ರೆ ಕುಂತು ಓದು ನಿಂದ ಏನ ಕೆಲಸ ಹದು ಆಯ್ತು ಚಲ ತಾಲಿಲ್ಲ ಅಂದ್ರೆ ಏನಾರ ಮಾಡಕ ಹ್ಮ ಏನಾರ ಮಾಡಟ ಅಂತ ನದ ಅವ್ರ ಅಪ್ಪ ಅವ್ರ ಅಪ್ಪಗೆ ಸ್ವಲ್ಪ ಹಂಗ ಹಂಗ ಮಾತಾಡೇಣ ಅಂತ ಮಾತಾಡದ ಅವ್ರಪ್ಪ
ಹಂಗಂದ್ರ ಅಂಗ್ರ ಅವ್ನ್ ಏನ್ ಬ್ಯಾರ್ರಸ ಎಲ್ಲ ಹೇಳ್ತಾರನ್ರಿ ಅಂತ ಅವ್ನು ಮನುಷ್ಯ ಏನ್ ಬ್ಯಾರರ ಸಲಗ ಹೇಳ್ತಾರೇನ್ರಿ ತಂದೆ ಆದಲ್ರರಿ
ಹ್ಮ ತಂದೆ ಜೀವನ ಅದ ಅದ ಆಶೀಪ ಅಂದ ಹಿಂಗ ನಮ ತಮ್ಮನ ಹಿಂಗ ಮಾತಾಡೇನರಿ ಅಂತ ಹೇಳ ತಿಳಷ ಹೇಳ್ರ ದಿನಕಾಲ ಸೂಕ್ಷ್ಮ ಅದವಾ ಮತ್ತಿಂದಗಡಿ ಹಾಗ